ನಮಸ್ಕಾರ ಹಾ ಮೇಡಮ್ ಚೆನ್ನಾಗಿದೀರಿ ನೀವ್ ಹೇಗಿದ್ರಿ
ಹ ನಾವು ಆರೋಗ್ಯ ಸರಿ ಇಲ್ಲ ಸರ್ ಪರವಾಗಿಲ್ಲ ಹೆಂಗೋಯ್ದೀವಿ
ಹ ಹಾ ಮೇಡಮ್ ಏನಾಗಿದೆ ಮೇಡಮ್
ಇಷ್ಟ ಮಾಡಿದ್ರಿ ಸರ್
ಊಟ ಇನ್ನುೂಿಲ್ಲ ಮೇಡ ಮಾಡಾಕೋಬೇಕಕ್ ಈಗ
ಹಾ ಡ್ಯೂಟಿ ಇದ್ದೀರಾ ಅನ್ಸ
ಡ್ಯೂಟಲ್ಲಿಿದ್ದನನೆೇಡ ಹೌದು ಬಿ್ಣ
ಹಾ ಸರಿ ಡಿಸ್ಟರ್ಬ್ ಮಾಡಿಬಿಟ್ಟೆ ನಿಮ್ಗೆ ಬೇಜಾರು ಮಾಡ್ಕೊಬಿಟ್ಟು ದಯವಿಟ್ಟು
ಮಾಡಿ
ಹಾ ಸರ್ ಇನ್ನೇನ್ ಸರ್ ಹೆಂಗಿದೆ ಸರ್ ಅಲ್ಲಿ ಮಳೆ ಗಿಳ ಎಲ್ಲಾ
ಮಳೆ ಎಲ್ಲಾ ತುಂತುರು ಮೇಡಮ್ ಎಲ್ಲಾ ಮೋಡ ಕವಿದ ವಾತಾವರಣ
ಸೇಮ್ ಸರ್ ಇಲು ಕಡೆ ಮಳೆನು ಬರಲ್ಲ ಆಯ್ತು ಕಡೆ ಹಂಗೂ ಇರಲ್ಲ
ಹಾ
ಒಂತರ ತೂಪ್ರ ತರ ಉದುರ್ತಾ ಇರುತ್ತೆ
ಹಾಂ ಹಾಂ ಹಾಂ
ಹಾ ಸರ್
ಸರಿಡ ಇನ್ನುೂ ಇಲ್ಲ ಕೇಡ ಮಾಡ್ಬೇಕು ನಿಂದಾಯ್ತು
ಎಲ್ಲಿ ಹೋಗ್ತೀರಾ ಹೊರ್ಗಡೆ ಹಯ್ತೀರಾ ಸರ್
ಹೋಟ್ಲ್ ಗಬಕ್ಕ ಈಗ
ಇವಾಗ ಹೋಟ್ಲ್ಗ್ ಹೋದಾರಯ ಎಲ್ಲಾ ಸ್ಟಾಫ್ ಗಳೆಲ್ಲಾ ಜೊತೆಲ್ಲ ಹೊತಾತಿದಿದ್ದಾರೆ
ನಿಮ್ ಜೊತೆ ಹಾ ಇವತ್ ಯಾರು ಇಲ್ಲ ಸ್ದಕ ನಮ್ಸರ್ ನಾವವು ಇಬ್ರು ಇರೋದು ಎಲ್ಲಾ ಫೀಲ್ಡ್ ಹೊಂಟಾಗ್ರ ಫೀಲ್ಡ್ ಫೀಲ್ಡ್ ಹೋಗ್ರ ಫೀಲ್ಡ್ಗೆ
ಓಹ ಫೀಲ್ಡ್ಗೆ ನೀವು ಹೋಗಿಲ್ಲ ಅನ್ಸುತ್ತೆ
ಹ ಇಲ್ಲ ಮೇಡಮ್ ನನ್ ಆಫೀಸ್ಲ್ಲ ಐತೆ ನಾನು ಹೋಗಿದ್ದೆ ಬೇರೆ ಕಡೆ ಹೋಗಿದ್ದ ಬಂದೆ ಹ
ೀಲ್ಡ್ೋದ್ರೆ
ಬಡ ದಿನ ಮಾಡ್ತೀನ ಅ ಮಾಡಬೋದು ಆರು ಗಂಟ ಗಂು ಮಾಡ್ತೀನ ಅಂದ್ರರು ಮಾಡಬೋುದು ಎಂಟು ಗಂಟೆ ಗಂು ಮಾಡ್ತೀನಿ ಅಂದರು ಮಾಡ್ಬೋದು ಸಂದ ಕ ಹ ಗಂಟಗಳ ಸಮಯ ಮಾಡ್ಕೊಡ್ತಿದ ಮಾಡ್ಬಹದು ಮಕ್ಳು ಪರವಾಗಿ ಎ ಕೇಸ್ಗಳು ಇದ್ದೇ ಇರ್ತವೆ
ಹ್ಮ ಹ್ಮ
ಆತರ
ಒಯ್ತಾ ಇರೋದು ಬರ್ತಾ ಇರೋದು
ಹೌದು ಮ
ಹ್ಮ್ ಹ್ಮ್ ಇನ್ನೇನ್ಸರ್ ಎಲ್ಲಾ ಮುಗಸುದ್ರೆ ನಿಮ್ದು
ಇಪ್ಪತ್ನಾಕ ಆಯ್ತು ಮೇಡಮ್ ಅಷ್ಟೇ ಇಪ್ಪತ್ನಾಕ ಆಗಿದೆ ಮೇಡಮ್ ಅಷ್ಟೇ ಕಂಪ್ಲೀಟ್ ಮಾಡ ಇಪ್ಪತ್ನಾಕಕ್ ಮಾಡಿದೆ ನೀವ ಒಂದ ಎರಡ್ ಸತ್ ಮಾಡಿದೆ ನಾನು ನೀವ ಫೋನ್ ತಗಲ್ವಲ್ಲ
ಏ ಸರ್ ಇಲ್ಲ ಸರ್ ನನ್ಗೆ ಸ್ವಲ್ಪ ಇದಾಗಿರ್ಲಿಲ್ಲ ನಾನು ಮಾಡಕ್ ಹೋಗಿಲ್ಲ ಸುಮಾರು ಕಾಲ್ಗಳು ಬಂದಾವೆ ನಾನೇ ಅದಕ್ಕೂ ರೆಸ್ಪಾಂಡ್ ಮಾಡಿಲ್ಲ
ಹಾ ಹಾ ಹಾ
ನಾನು ಮಾಡ್ಬೇಕು ಇವಾಗ ಫಸ್ಟ್ ನಿಮ ಕಾಲ್ ಮಾಡಿದೆ ನಾನು ಅದು ಬಂದಿ ಈಗ ನಿಮ್ಗೆ ಹೊಸ ಟಾಸ್ಕ್ ಬಂತಾ
ಹೊಸ ಟಾಸ್ಕ್ ಬಂತು ಅಂತ್ರ ರೆಕಾರ್ಡ್ದು ಮಾಡಿದ್ದೆ ಅದೊಂದು ಒಂದು ನೂರ ಐವತ್ತು ಇನ್ನೂರ ಮಾಡಿದೆ ಅದ್ಕ್ಕ ಸ್ಟಾಪ್ ಆಯ್ತು ಮತ್ತೆ ಮಾಡ್ಲಿಲ್ಲ ಅದೇ ಅಮೌಂಟ್ ಗಮೌಂಟ್ ಏನ್ ಬಂದಿಲ್ಲ ಏನ್ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ಬಿಸಿಲಿ ಬೇಡ ಬುಡು ಮುಂದ್ ಮಾಡೋಕಾಗ್ಲಿಲ್ಲ ಯ ಆಗುದಿದೆ ಆಲ್ರೆಡಿ
ಂತಲ್ಲ ಸರ್ ಏನೋ ಬೇರೆ
ಹಾ ಅದೆಲ್ಲ ಅಮೌಂಟ್ ಬರ್ತಾ ಇದೆಯಯನ ಗೊತ್ತಿಲ್ಲ ಅಮ್ಮ ಅವ್ರಗೆಲ್ಲ ಅಮೌಂಟ್ ಗೊತ್ತಾ ಅಂತದೆಲ್ಲ ಇಲ್ಲ ಹಾ ಅದಕ್ಕೆ ಸ್ಟಾಪ್ ಮಾಡಿರರು ಹ ಅದಕ್ಕೆ ನಾನು ಅದ್ರದ ಏನು ಅಮೌಂಟ್ ಬಂದಾಗನಿಲ್ಲ ಅದಕ್ಕೆ ಸ್ಟಾಪ್ ಮಾಡಿದೆ ಮಾಡಲಿಲ್ಲ ಎರ ಬತ್ತಾರ ಬತ್ತದಾಗ ಇತ್ತುದನಗ್ರ ಮಾಡ್ಬೋದಗಿತ್ತು
ಹಾ ಹ ಬರ್ದೇ ಕೊಡ್ತ
ಹಾ ಏನಪ್ಪ ಕೊಡ್ತಾರ ಏನ್ ಮಾಡ್ತಾರ ಗೊತ್ತಿಲ್ಲ ಮಾತಡ್ತಾರ ಇಲ್ಲ ಮೂವತ್ ಮಾಡಿ ಆರ್ ಕಾಲ್ ಮಾಡ ತೀರೈತೆ ನಂದುವೆ ಹಡುಗಿಯ ಅ ಪ್ರಾಪ್ತ ಅವ ಅಚು ಪೇರ ಅವ ಅದೇ ಗ್ರೂಪಲ್ಲಿ ತಗೋಳಿ ಮೇಡಂ ಮಾಡಿನಿ ಏನ್ ಮಾಡ್ತೀರ ಯಾರು ಫೋನ್ ತಗೋದಿಲ್ಲ ನಾನು ಸುಮಾರ ಟ್ರೈ ಮಾಡ್ದೆ
ಹಾ
ಕೋಟೆ ಕೆರ್ರಗೊಬ್ರು ಮಾಡಿದೆ ನಿಮ್ಗೊಬ್ರು ಮಾಡಿದೆ ಮತ್ತ ಇನ್ನೊಬ್ರು ಗುಂಡ್ಲುಪೇಟೆಗೋಬ್ರುಗೇ ಮಾಡಿ ಪ ನಾಕಗ ತಗಣೋ ಮು ತೀರ್ ಮಾಡತ ಸುಕ್ಕಿದ ನೀವು ಅರಿನಾ ಇ ಕರ್ದ ಕಾಡಟಾಗಿ ಹ್ಮ್ ಹ್ಮ್ ಹ್ಮ್ ಹ್ಮ್ ಹೌದ ಹೌದು ಈಗ ಸೋವಾರ ಕಮಿಟಿ ಹಾ ಏನ್ ಮಾಡವು ಹಷಾರ ಇಲ್ಲ ಏನು ಹುಷಾರ ಇಲ್ಲ
ಕೋಲ್ಡ್ ಆಗ್ಬಿಟ್ಟಿತ್ತು ಸರ್ ನೆಂಗಡಿ ಜ್ವರ ವೆದರ್ ವೆದರ್ ಹಂಗಿದೆ ಆಮೇಲೆ ನೀರ್ ಬೇರೆ ಚೈಂಜ್ ಮಾಡಬಿಟ್ಟಿದ್ರು ಆ ನೀರಿಂದ ಅರ್ಧ ಇದಾಗೋ ಸರ್ ನಮ್ಗೆ ಕಾವೇರಿ ವಾಟರ್ ಬಿಟ್ಬಿಟ್ರು
ಹಾ ಇಲ್ಲ ಇಲ್ಲ ಇಲ್ಲ ಈಗ ಮಾತ್ ಮಾತಾತಿರ್ಬೇಕಾಗ ನತ್ತೆತ್ತು ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದೀನಿ ಏನಿಲ್ಲ
ಸರಿ ಸರ್ ಚೆನ್ನಾಗಿರಿ ಸರ್ ಚೆನ್ನಾಗಿರೋದೇ ತಾನೆ ಬೇಕಾಗಿರೋದು
ಹ ಮ ಹೌದು ಮೇಡಂ
ಹಾ ಇನೇನ್ ಸರ್
ಇನ್ನೇನು ಹೇಳಿ ಮೇಡಮ್ ನೀವೆ ಹೇಳ್ಬೇಕು ಏನು ಊಟ ಮಾಡಿದ್ರಿ ಒಂದಿಬ್ರು ಇದಿದಾರ ಕೊಡ್ತೀನಿ ನೋಡಿ ಮಾಡಿ ಹಾ ಆಯ್ತು ಮೇಡಮ
ತರ್ತೀನಿ
ಆಯ್ತ ಮೇಡಮ್ ಮತ್ತೆ ಕೆಲ್ಸಗಳು ಮೇಡಂ ಕೆಲ್ಸ ಏನ್ ಮಾಡ್ತಾ ಇಲ್ವಾ ಊರಲ್ಲಿ ಅಪ್ರಾಪ್ತೆ ಅಲ್ವಾ ಮತ್ತೆ ಆ ಕೇಸ್ ಆಗಿ ಎಫ್ ಐ ಆರ್ ಆಗಿದ ಅ ನಾವು ಎಫ್ ಐ ಆರ್ ಅಂದ್ರ ನೀವ್ ಆಗುದ್ರ ಹ ಹಾ ನೋಡ್ಕೊಳಿ ಆಯ್ತು ಮಕ್ಕಳು ನೋಡ್ಕೊಳ್ಳೋದು ಒಂದ್ ಕೆಲ್ಸತಾನೆ
ಇರೋದೆ ಆಗೋಯ್ತು
ಹಾ ಹಾ ಹಾ ನ ಹದು ಏನ್ ಮಾಡ್ತತದೆ ಕಂಪ ಕಿದ್ರ ಅಷ್ಟ ಸರಿ ಸರಿ ಮೇಡ್ ಈಗ ಕೊಡಗೆ ಹುಗಿ ಹುಗಿನ ಈ ಇನ್ನೇತರಿ ಮೇಡ ಎಡು ಗಂಟ ಹೋಗಬೇಕ ಈಗ
ಎರಡು ಗಂಟೆಗೆ ಹೋಗ್ತೀರಾ
ಎರಡು ಗಂಟೆ ಅಭ್ಯಾಸ ಆಬಿಟ್ಟದ ಒಂದ ಎರಡು ಗಂಟೆ ಮ ಮಾಡಿ ಮಾಡಿ
ಎರಡು ಗಂಟೆ ಮೇಲ್ ಮಾಡಿ
ಹ ಎರಡು ಗಂಟೆ ಎರ ತ ಹ ಮಾಡ್ಡಿ ಎತ್ತ ತ ಇದ್ದು ಬೇ ಹ್ಮ ನಾನನ್ ಹೇಳಿ ಮೇಡಮ್ ನೀವೇಳ್ಬೇಕಕ್ ಮೇಡ
ನಾನೇ ಸರ್ ಅವಾಗಿಂದ ಹೇಳ್ತಿರೋದು ನೀವೇನು ಹೇಳ್ತಾನೆ ಇಲ್ಲ ನಾನು ಹೇಳೋದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ನೀವು ಅಷ್ಟೇ ಅದನ್ನ ಇವಾಗ ನೀವೇನಾದ್ರೂ ಹೇಳಿ ನಾನನ್ ಆನ್ಸರ್ ಮಾಡ್ತೀನಿ ನಾನೇ ಮಾತಾಡ ಅಲ್ಲಿ ಏನ್ ಮಾತಾಡ್ಲಿ ಅಂತ ನಂಗೆ ಗೊ
ಸೋಮಾರ ಕೆಲಸ ಮಾಡಿ ಸೋಮಾರ ಮಾತಾ ಕಮಿಟಿ ಹ ಇವತ್ತು ಕಮಿಟಿ ರಾಜೆ ಹೊ ಯ ಕಮಿಟಿವ ಓ ಓ ಓ ಓಹ್
ಹಾಸ್ಮುರ್ ಜೊತೆ ನಿದ್ದೆ ಮತ್ತ ಐತೆ ಅನ್ಸುತ್ತೆ ತೆರೆ ಮೇಗೆ
ಲ್ಹೇ ಇಲ್ಲ ಇಲ್ಲ ಚಿ ಚಿ ಆತರ ಏನಿಲ್ಲ ಮೇಡ್ ಆತರ ಏನಿಲ್ಲ ನೋಡಿ ಅಲ್ಲೇನ್ ಸಣ್ಣ ಪುಟ್ಟ ಮಾಡ್ತಾರಿ
ಹಾ ಸರ್
ಯಾವೋ ಸಣ್ಣ ಪುಡದ ಗೊತ್ತು ಗೊತ್ತಿತ್ತಲ್ಲ ಮಾಡುತ ಇರೆ
ಅದೇ ಗೊತ್ತಾಯ್ತು ಸರ್ ಇದೇ ಇದೇ ಇದಾಗ್ಬಿಟ್ಟೈಐತೆ ಇದ್ ಕ ಕಂಪ್ಲೀಟ್ ಮಾಡ್ಲೇಬೇಕು ಅಂತ ಹೇಳ್ತಾವಳೆ ನನ್ ಫ್ರೆಂಡ್ ಇದ್ನ
ಹೌದಾ ಅದ್ ಮಾಡ್ದ ಮಾಡಿದ್ರೆ ಮಾಡ್ದನ ಅಷ್ಟು ಕಂಪ್ಲೀಟ್ ಮಾಡ್ಮೇಲೆ ಏನ್ ಮಾಡ್ತಾರಂತೆ
ಕಂಪ್ಲೇಂಟ್ ಮಾಡ್ಮೇಲೆ ಅದದು ಬೇರೆದ್ ಬರುತ್ತಂತೆ ಹೊಸದು ಅವರು ಆಲ್ರೆಡಿ ಬಂದು ಮಾಡ್ತಿದಾರ ಅವರು ಆಲ್ರೆಡಿ ಹಾ ಅದಕ್ಕೆ ಹೇಳ್ತಾರ ನಿನ್ಗೆ ನೀವು
ಹಾ ಇನ್ನೊಂದ್ ಆರು ಜನನ್ ಮಾಡ್ಬಿಡ್ರ ಐತೆ ಒಂದ್ ಏರಡು ನಿಮಿಷ ಮಾತಾಬಟ್ಟು ಕಟ್ ಮಾಡಬಿಡ್ತಿನನಿಲ್ಲಿ
ಏಳ್ ನಿಮಿಷ ಬಂದಾಡಿದ್ರೆ ಅದು ತಗಳುತ್ತ ಅದು
ತಗತ್ತೆ ಈಗ ಸ್ಟಾಪ್ ಮಾಡಿ ಕಟ್ ಮಾಡಿ ತಗತ್ತೆ
ಹೌದಾ ಪಕ್ಕನಾ
ಹಾ ಪಕ್ಕಾ ಕಟ್ಟ ಮಾಡ ಕಟ್ ಮಾಡಿ ತಗತ್ತ ನೋಡಿ ಸುಬ್ಮಿತ್ ಕುಡಿ ಹ ಆಯತ ಮೇಡಂ ಯಗೆ